ತಣ ತಾನ ಮದ್ಲಿ ಹೇಳನ ಎಂಕತರ್ಲ ಒಂದ ಜೀರೋ ಮಾಡ್ತಿದಲ್ಲ್ಲ
ಹ್ಮ್ ಕೇಳಬೇಕಲ್ಲ ಮ
ಅಯ್ಯ ಅವ್ ಏಟಾನ ಮಾತಾಡ್ರಿ ಅಂತ ಹೇಳ ನನಗ ಹೆಂಗ ಗೊತ್ತು ಮೂವತ್ ಬೋನ್ ಇರ್ತಪ್ಪಾ ಅಂತ ಫಸ್ಟ್ ಐ ಬಂದು ಹಿಂದ್ಗಡೆ ಹತ್ತು ಹದಿನದು ಇಪ್ಪತ್ತು ಇಪ್ಪತ್ತದು ಹ್ ಮೂವ ಒಂದು ಅವಾಗ ಗೊತ್ತೈತಿ ಮೂವತ್ರ ಮೇಾಲ ಲಾಸ್ಟ್ ಬರಲ್ಲ ಹ ಅವಾಗ ಗೊತ್ತಾಯ್ತ್ ನನಗ
ಹ್ಮ್ ಹ್ಮ್
ಹಾ ಎಲ್ಲಿ ಕಿಣೆ ಹೆಚ್ಚ ಬಾರ್ದು ಎ ರಕವು ಬರೀ ಆಗದ ಹನ್ನೆರಡನ್ ಹದಿಮೂರ್ ಇಷ್ಟೇ ಜೀರೋ ಇ ಹದ ಹದಿನ ಜೀರನಿ ಆಗವು
ಹ ಹೊಟ್ಟದಲಿ ಹೊಟ್ಟ ಹೊಟ್ಟೆ ಜೂರ್ ಹಾಲಕ್ ಅಂದ್ರೆ ಮೂರ್ವರೆ ಸಾವಿರ ಮ್ಯಾಲ ಬರ್ತ್ತ ತ್ತ
ಏ ಬರ್ತದ ಅನ್ ಬಿಡ್ಪಾ ನಾನು ಏಟ ಆರು ಏಳ್ನೂರು ಮ್ಯಲ್ಬಧವು
ಹ್ಮ
ಹ್ಮ ಉಳ್ದು ಏನದ ಬರ ಮುನ್ನೂರು ನೂರ ಹತ್ತು ಎಪ್ಪತ್ತ ಆರ ಹಿಂಗ್ ಬಂದವ್ ಆ
ಹಾ ಹನ್ನೆಡ್ರೊಳಗೆ ನಾಲ್ಕನಾ ಝೀರೋ ಆಗ್ಯವ ಈಗ
ಅನ
ಇತ್ತ ತೊಗೊಲೊ ಬಿತ್ತ ನೀನ್ ಅದಕ್ಕೆ ನನಗೆ ಐನೂರು ಬಂದವ
ಸುಳ್ಳೇನೀ ಹೆಳವ ನೀ
ಇಲ್ಲ ಐನೂರು ಬಂದ ಕರೆ ಸ್ಕ್ರೀನ್ ಶೋಟ್ ಹೊಡದಾಕಂದ್ರ ಹಾಕ್ತೀನಿ ಐನೂರು ಬಂದ
ಹ ಏನಾ ಮತ್ತು ನಮಗಿಲ್ಲ
ಖರ್ಚದ ಅಂತ ಏನತ್ ನಾನ ತಿಂದ ತಿರುಗಿ ಎಲ್ಲಾ ಖಲಾಸ್ ಆಡುವ
ಆಯ್ತಾಯ್ತು ತೊಗೊ ಇವ್ ಎಂಟುನೂರು ಯಾವಗ ಬರ್ತವ ನಂಗ ಇನ್ನ
ಹ್ಮ ಬರ್ತವ ತೊಗೊ ಎಲ್ಲ ಬರಿೀ ಅದೇ ಎಡ್ ಎಡ್ ನಂಬರ್ ಮಾಡ್ಲಕತ್ ಬರಿೀ
ಏ ಹಿಂಗ್ ಎಷ್ಟ ನಂಬರ್ ಹಾಕ್ಯಾನ್ ಅಂದಿ ಅದ ಅಳ್ಳಪ್ಪ ಅನದ್ ನಂಬರ್ ಆಾಕ್ಯಾನ ಮತ್ತ ಅದ ಹಳ್ಳಪ್ಪನ ಒಂದ ನಂಬರ್ ಆಕ್ಯಾನ ಅವ್ರ ಅಪ್ಪಂದ ಆಾಕಾನ ಮತ್ತೆ
ಹ್ಮ್ ಓಟಿಪಿ ಹೊತಿದೆನ್ ಅದ್ಕೆಲ್ಲಾ
ಹಾ
ಓಟಿಪಿ ಹೊತಿದಾ
ಅಯ ಓ ಟಿ ಪಿ ಅವ್ರ ನಂಬರ್ ಬಂದ ಆಾಕಂತಾನ ಅವನಗೇನ್ ಹಾ ಅದೇ ಮಾ ಪೋನದಲ್ಲ ಹಚ್ಚೇಳರಾ ಹೇಕೊಂಡನ್ ನಂದು ಈ ಗೊತ್ತಾಲ್ ಬಿಡೋ ನನಗ ಈ ನಂಬರ್ ಹಾಕಿನಲ್ಲ ಇದು ಬರ್ಲಿಡ
ಹ್ಮ್ ನಾನ್ ಹಂಗೆ ಮಾಡ್ತನಿ ಈಗ ನಾ ಅವನ ಅದಕ ಹಾಕಿ ಬಿಡ್ತನಿಗ ಮುಗಿತ ಅಂದ್ರೆ
ಇಲ್ಲ ಫೋನ್ ಬೇರಾದವ್ರ ನಂಬರ್ ತಗೊಂಡ್ರನ್ ಬರ್ತಾವನ್ ಆ ಒಟಿಪಿ ತೊಗೊಂಡ ಮೂಡೋ ಒಟಿಪಿ ಅಗೇಟ್ ಅದಕ್ಕ ಒಟಿಪಿ ಹಾಕೋಡ್ ಹೇಳಬೇಡ ಒಟಿಪಿ ಪಾಕ್ಂತ ಆಗ ಒಟಿಪಿ ಹಾಕೊಂಡ್ರಿನು ಯಾವ ಐಡಿಯಾ ಇದು ಮಾಡ್ತು ಅವೇ ಬರ್ತ ಅದಕ್ಕ ಇದಕ್
ಇವ ಯಾರು ಪುಣ್ಯಾತ್ಮ ಗೌಡಗ ನೀರ್ ಹಚ್ಚನಲ್ಲ ಸದ ಸರ್ದಾರ್ ಮರ ಮಳೆ ಆದ್ರ
ಸಾವಕರ್ ಮಂದಿ ಹರ ಅವ್ರು ಬೆಳಗಾರ ನೀರಿಗ ಅದಕ್ಕ
ಹ ಬ ಮನಾ ಅವ ಹೊಲ್ದಗ ಕಸರ ತಗತ್ತ ನೀನ್ನ ನೀರ್ ಹೆಚ್ಚನ
ಹಾ ಆದ್ರೆ ಇದ್ರಾಗ ಒಟ್ಟ ಫೋನ್ ಮಾತ್ರ ಕರೆಕ್ಟ್ ಹನ್ನೆರಡು ನಿಮಿಷ ಮೂರ್ ಸೆಕೆಂಡ ಆಟೋಮೆಟಿಕ್ ಕಟ್ಟಡ
ಹಾ ನಂದು ಮೊನೆ ಹದ್ನಾಕಕ್ ಸೆಕೆಂಡ್ ಬಂದ್ರೆ ಹದ್ನಾಕ್ ಸೆಕೆಂಡ್ ಬಂದ್ರೆ ನಾವೇ ಕಟ್ ಮಾಡೀಿನಿ ಬೇಕಂತಾನನೆ
ಏ್ ಇನ್ನ ಹೆಚ್ಚಗ್ ಬರ್ತಾವ್ರ ರೋಕ್ ಅದ ಯಾಕ್ ಕಟ್ ಮಾಡ್ಲಕ್ ಹೋಗಿ
ಏ ಇದಾಗಿಬಿಡತ್ಲ ಮತ್ತೆ ಆಟೋಮೆಟಿಕ್ ವೋಸು ಹೋಗಿ ಬಿಡ್ತಾವ
ಏನ್ ಯಾ ಕರೆಕ್ಟ್ ಹನ್ನೆರಡು ನಿಮಿಷ ಆಗ್ ಕಟ್ ಮಾಡಬೇಕ ಏನ್
ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಮತ್ತ ಹದಿನೈದು ನಿಮಷ ಆಯತ ಅಂದ್ರ ಊಸೂ ಹೋಗಿ ಬಿಡ್ತಾವ ಜಗ್ಗೆ ಹೋಗ್ಯವ ಹಾಂಗ್
ಹ್ಮ ಹ್ಮ ಇದು ಈ ಹೊಸ ನಂಬರ ಹನಲ್ಲ ಆದ ಈಗೆ ಬಂದದ್ ಹಿಂಗ ಯು ಪಿ ಐ ಐಡಿಯ ಅಂತ
ಯುಪಿಐ ಐಡಿ ಈಗ ಬಂದ ಅದ
ಅ ಮೊದ್ಲಿಂದು ಹಂಗೆ ಬರ್ತ್ ನೋಡ್ತರ ಅಂದ ಹೆಂಗ ಕ ನೋಡಿದ್ದೆ ಈಷ್ಟತಿನ ಬಂದಿದ್ಲ ಅದ
ಹ ಮೊಂದ್ಲೆ ಬಂದ್ರೆ ಪಾಡ್ ಲೆ ಅದ
ಅದು ಬಂದಿದ್ದ್ ನೋಡಿ ಕೇಶಂದ್ರ ಈಗ ಅದನ್ನ ಚೆಕ್ ಮಾಡ್ದ ಅದನ್ನ ಬಂದ
ಹ್ಮ್ ಆಲ್ ತೊಗೊ ಮನಂಗಡ ಆಲ್
ಹ್ಮ್ ಆಯ್ತು ಇವನು ಬೆಂಗ್ಳೂರ ನಲವತ್ತ ಹೊಡ್ತ ಬಂದ ಕೆಲ್ಸ ಬೇರೆ ಹ ದಸ
ಹ್ಮ್ ಚಲ್
ಏ ರರಿಚಾರ್ಜ್ ಮುಗತದ ಈಗ ರರಿಚಾರ್ಜ್ ಆಗ್ತ ಕೆಲ್ಸ
ರಿಚಾರ್ಜ್ ಆದ ಕೆಲ್ಸ ಮಾಡನಿ ಮತ್ತೆ ಮತ್ತ ನಂಬರ್ ಮ್ಯಾಲ ಮಾಡಿದ ಕೆಲ್ಸನೇ ಹಗ್ತೀನಿ ಹ
ಏ ನಂಬರ್ ನೀ ಎಸಂತಸಕ್ನ ಒಟ್ಟ ಜೀರೋ ನನಗ್ ಗೊತ್ತಲ್ವ ಇಷ್ಟು ಗೊತ್ತ ಇ ನಾ್ ಮೂರ್ ಸಾವಿರ ಮೇಲ್ ಬರ್ೋಯಂತಲ್
ರಘವಂಶ ಅ ಕಟ್ಟಾಗಿ ಕಟ್ಟ್ಯ ಅವ್ರು ಅಕ್ಕ ಐವತ್ತು ರೂಪಾಯಿ ಕಟ್ಟವ ಪೋಸ್ಟ್ ಬ್ಯಾಂಕ ಮೊದ್ಲೆೇ ಪೋಸ್ಟ್ ಬ್ಯಾಂಕಿಗೆ ಮೊದಲ ಜೀರೋ ಬ್ಯಾಲೆನ್ಸ್ ಇತ್ತು
ಅಲ್ಲು ಅದು ಹಲಿ ಇ ಪೋಸ್ ತಕೊಂಡೆಾರ ನಂದು
ಅ ನಾನು ಇದು ಇದು ಅಕ್ಕ ಗಂಟಿಗೆ ಯಾವಂದ ರೊಕ್ಕ ಈಗ ಆಗ್ತದ ಅಂತ ಇದು ಅಕೌಂಟಿಗೆ ಹಾಕಿಲ್ಲ ಏನಾನ ಹಾಲಿ ಮಾಡ್ಲ ಅಂತ
ಹಾ ಹಾ
ನಾ ಪೋಸ್ಟ್ ಬ್ಯಾಂಕನ್ ಹಾಕಿನಿ ಮೊದ್ ಯ ಅದು ಇಷ್ಟು ದಿನ ಜೂರೋ ಬ್ಯಾಲೆನ್ಸ್ ಅದ ಇಲ್ಲಿ ಇದ ತಿಂಗಳ ಜೀರ ್ಯಲೆನ್ಸ್ ಆದ
ಏನನ್ ಜೀರೋ ಬ್ಯೆನ್ಸ್ ಸ್ವಲ್ಪ ನ ಆಟ ಇನ್ನ ರೊಕ್ಕವರಗ ಏಳು ಎಂ ರೊಕ್ಕ ದಿನ
ಅಂದ ಅ ಐವತ್ತು ರೂಪಾಯಿ ಒಂದ್ ವರ್ಷ ಕಟ್ಟಂತ ಮೊದ್ಲೇ ಮೆಸಸ್್ ಬಂದ ನಾನ ಇಲ್ಲ ಮಯ ಇರ್ಲಿ ನೋಡ ಕಟ್ಟ ಕಟ್ಟಲ್ಲ ಅಂತ ಹಾಕ್ಬಿಟ್ಟನನೆ ಐವತ್ತು ರೂಪಾಯಿ ಕಟ್ಟ ಆ
ಹ ಇವತ್ ಕಟ್ಟೆಗೆ ಒಂತ ಏನ ಬಾಳ ಮತ್
ಕಟ್ಟ ಕಟ್ಟ ಕಟ್ಟ
ಅದ ಮೆಸೇಜ್ ನ ಬಂದ್ ನೋಡಿ ನಿ ಸ್ಕ್ರೀನ್ ಶಾಟ್ ಹೊಡದಕಿನಲ್ಲ ಆ ಕಕ್ರೀನ್ ಶಾಟ್ ಹೊಡಕ ಅದದು ಮೆಸೇಜ್ ಬಂದಂತೇಳ್ಬ ಜಮಾ ಅದ
ಸ್ಸಂಗ ಬಿದ್ದು ಆಮೇಲೆಗೆ ಬಂದು ಹಂಗೆ ಇಷ್ಟ್ರ ಆಗ ಬಂದುಬಿಡ್ತಾರೆಾಕಕ್ಕ ಪೇಮೆಂಟ್ ಆಗಿತ್ತು ಹಾ ಪೋನ್ಪದ ಇಷ್ಟ್ರ ಬಂದ್ಬಡುತ್ತ
ಹ್ಮ ಅದೇ ನೀ ಮೆಸೇಜ್ ಮಾತ್ರ ಬಂತು ಎರಡ್ ರೂಪಾಯಿ ಬಂದ್ದ
ಹ್ಮ್ ಆಟ ಹಡ್ತ ನನ್ು ಪೈಪ ಇರ್ತ್ನಾ
ಆ
ಪೈಪ್ ಹಾಕ್ ಬಾರ್ದ ತಳಗಡ ಪೋನ ಆಕೆ ಮತ್ ಕಟ್ ಮಾಡಿ
ಆಯ್ತ ನಾ ಕಟ್ಟೆ ಮಾಡಲ್ಲ ಅದು
ಹ್ಮ್ ಕಟ್ ಮಾಡ್ಬಾರಡ್ ತಾನೇ ಕಟ್ಟಾಲಿ ಹ್ಮ್
ಹ
ಹೋಗಡಿ
ಹ್ಮ
ಹ್ಮ
ಹಲೋ
ಹಲೋ
ಏ ಫೋನ್ ಬಂದದ ಅನ್ ಹಾ ನೀನ್ ಫೋನ್ ಬಂದನ್ ನೋಡು
ಹಲೋ
ಹಾ
ಚಾಲೂ ಅದಲ ಫೋನ್
ಹಾ ಬಂದ್ರೆ ಕಟ್ಟಾಗಲ್ಲ ಅದು ಬಂದ ಇಲ್ಲಿ ಗೊತತ್ ನನಗ ನೀ ವೈಬ್ರೇಷನ್ ಸೌಂಡ್ ಕೇಳ್ತ ಅದ್ರಗ್
ವೈಬ್ರೇಷನ್ ಹೌದ ವೈಬ್ರೇಷನ್ ಆಯ್ತು ಫೋಂದು ಬಂದಿಲ್ಲ ರಿಂಗ್ ಆಗಿಲ್ಲ
ವಿಬ್ರೇಶನ್ ಸೌಂಡ್ ಕೇಳ್ತು
ಬಾಂದ್ರ ಕಟ್ಟಾತ ಬಂದು ಕೋಡಿ ವಸ್ತೂಲ
ಏ ಇಲ್ಲ ಭಾತ್ ಮಾತಾಡದ್ರೆ ಕಟ್ಟ ಆತದ ನಾನೇ ಚೆಕ್ ಮಾಡನಿ ಹಾ ಮತ್ತೆ ಯಾರ್ನ ಪುನಃ ಮಾತ್ ಡಕತ್ತ ಬಂದಿರ್ತವ್ರ ಆಟ್ ಒಂದ್ ನಿಮಿಷ್ ಒಳಗೆ ಮಾತಾಡ್ದ್ರೆ ಕಟ್ ಆಗಲ್ಲ ಒಂದ್ ನಿಮಿಷ್ ಮ್ಯಾಲ ಮಾತಾಡ್ದ್ರೆ ಕಟ್ಟ ಅದ್ದ
ಯಲ್ಲತಿಳ್ಕೊಂಡಿ ಯಪ್ಪಾ ನಾನ್ ತಿಳ್ಕೊಂಡಿಲ್ಲ ಹ ಅದ್ ಇಪ್ಪತ್ ದಿನ ಆಯ್ತೆ ಏನೊ ಮಾತಾಡದಾಗಿಲ್ಲ ಪೂರ್ತಿನ ಆಗಿಲ್ಲ ನಮ್
ತ್ರಿ ಈ ಜರನ್ನ ಹೇಳ್ರಿ ಅವತ್ ಎಲ್ಲಿ ಪರ್ಸಪ್ ಮನೆ ಹೋಗಿ ನಮ್ ಪರ್ಸಮ ಮನೆಗೆ ಹೋಗ ಕುಂತಾಗ ಅವಾಗ ಹೆಂಗ ಬಂದ ಹಿಂಗ ಫೋನ್ ಮಾತಾಡೋದ ರಕ್ಕ ಬರಕ್ ಆತನ ಅವಾಗ ಆತದ ಹೆಂಕ ಹ್ಮ್
ಅವೋಗ ಮಾಡ್ತಾನ ಅಂದ್ಮ್ಯಲ ನನ್ಗ್ ವಾರಕ್ ಬಂದದ ಅದು ನಾನ್ ಕರಿಯದೊಂದು ಮಾಡ್ಸಿನಿ ಕರಿಂದೊಂದ್ ಮಾಡ್ಸಿನಿ ಅಮ್ಮಿ ರೆಡ್ಡಿ ಒಬ್ಬ ಒಂದ ಮಾಡ್ಸ್ಬೇಕಕ್ ಮಾತಾಡಕ್ ನಮ್ ಚಲ ಆತ ಇಲ್ಲಿ ಆದ್ರಾಗ ನೀ ಇಲ್ಲಿ ಬೇಕ್
ಹಾ
ಆದ್ರೆ ಸಂಬಂಧ ಇದ ಇತ್ಲ ಮತ್ ಇಲ್ಲಿ ಅಸಲ್ ಟೈಮ ಇಲ್ಲಿ ಬಂದಿದ ಇಲ್ಲಿ ಬಂದ ಕೆಲ್ಸ ಮಾಡಿಕೊಟ್ಟನ ಅವ ಹೆಂಗ
ಕೆಲ್ಸ ಮಾಡ್ಕೊಡಕಲ್ಲಕ್ಕನ್ ಈಗ ಈಗ ಹೆಂಗ ಗೊತ್ತ್ಲಿಕ್ಕೆ ಎಲ್ಲಿ ಇರ್ತವ ಕ್ರೀನ್ ಶಾಟ್ ಹೊಡದಾಕ್ತ್ರ ಯಾವ್ದು ಹೊಡಿ ಯಾವ್ದ ಹೊಡಿ ಅಂತ ಹೇಳಲ್ಲ ನೀವು
ಹ್ಮ್ ಇಲ್ಲ ಅಲ್ ಏನೇನ ಮಾಡಬೇಕ್ ಮೊದಲು ಮೊದಲ್ ಏನೇನ ಮಾಡತ ನನ್ಂತರ ಮನಲಿ ಹಂಗನೆ ಮಾಡ್ ಹ ಕೈಯಡಿಸಿಲ್ಲಾ ಏನು
ಇಲ್ಲ ಫಸ್ಟ್ಗ ಆದ್ರ ಅವತ್ ಏನು ಮಾಡಿಕ ಕೊಟಾನ ಈಗ ಎಲ್ಲಾ ಇದು ಏನೇನ್ ಬೇಕಾದ ಎಲ್ಲಾ ಪ್ರಿನ್ ಶರ್ಟ್ ಹೊಡದಾಕಿನಿ ಅಂತ ಓದೆ ನೀ ಯಾವ್ ದದುಡಿ ಅಂದಾನ ಅದು ಹೊಡದೇನೆ ಎಲ್ಲ ಓಕೆ ಆಗದ ಅದ ಎಂದ ಡಯಲ್ ಪಡ್ಬಾರು ಆ ನಂಬರ್ಲ್ಲಿ ಓಕೆ ಆತ ನೋಡಿ ಬರ
ಹಾ ಹಾ
ಹ್ಮ್ ಏಟ್ ಇಪ್ಪತ್ ನಾಕ್ ಟಾಸ್ಕ್ ಬಡ್ತಾವಂತ ಪ್ರೋಸೆಸ್ಸಿಂಗು
ಸಿಗ್ಬತ್ ಅನು ಇದ ಹುಡುಗಿಯರ ರಂಬರ್ ಸಮ್ಮತಿ ಒಳಗ
ಏ ಅ ಎಷ್ಟ ನಂಬರ್ ಒಂದ್ ಸಾವಿರ ನಂಬರ್ ಅವ ನೋಡ್ ಅವರ್ಗ
ಹ ಎಚ್ಚಗಾವು ಹುಡ್ಗಿಯರು ಹನು ಹುಡ್ಗಿಯರ್ ನ ಮಾತಾಡ್ತಾರೆ ನಾ ಫಸ್ಟ್ ಸ್ಟಾರ್ಟಿಂಗ್ ಚಾಲೂ ಆದ ಅದ್ರೊಳಗೆ ಆದಾಗೆ
ಹಾ
ಹುಡುಗಿ ಬರಿ ಹುಡುಗಿಯರ ಬರ್ತದ್ವು ನಂಬರ್ಗಳು
ಇವ್ರಾಗ ಅಲ್ಲ ಕಾನ್ಫರೆನ್ಸ್ ಹಾಕ್ ಮಾತಾಡಂಗ ಬರದತ್
ಹಾ ನಮ್ದು ಇಷ್ಟು ನಮ್ದು ಇಷ್ಟು
ಅಲ್ಲೋ ಅದು ಓಲೆ ಬಿಡದು ಯಾರ್ಯಕ ಇರ್ಲಿಕ್ಕ ಅವ್ರ್ಗೆ ನಂಬರ್ ಬಾಳ ಆದವು ಯಾಕನ ಹಚ್ಚೋಬೇಕು ನೋಡ್ಬೇಕು ಹಚ್ಚೇತೀನಿ ತಡಿ
ಹಚ್ಚಬೋದು ಯಾವಕಾದ್ರನು ಅವ್ರು ಅವ್ರಿಗೆ ಮೊದ್ಲಿಗೆ ಹೇಳ್ಬೇಕು ಹಚ್ಸ್ತ ನೋಡ ಹೂ ಅಂದ್ರೆ ಹಚ್ಬೇಕ್ ಮತ್ತ್ ಇಲ್ಲಪ್ಪ ಮತ್ತ್ ನಮ್ಮ್ ಜೋರಾಗಿಬಡ್ತಾವ
ಹಾ ಹೌದ ನಾನ್ ಹಿಂಗೆ ಮಾಡಿದ್ದಿರುವ ಬರೀ
ಹ್ಮ್
ಏನ್ನಗ ಅಷ್ಟು ಗೊತ್ತಾಗಿಲ್ಲ ಕರಿಯಗಚ್ಚಿದ್ ಒಂದ್ ಮೂರ್ ಜೀರೋ ಆಗ ಇವ್ ಮಾವುಗಚ್ಚಿದ್
ಅವಂದನ್ ಚಲೋ ಅದಾನ ಈಗ
ಚಲೋ ಅದ
ಹಾ ಯಸ್ ಮಾಡ್ಯ ನನ್ಪಾ ಅವ್ನಗನ ಬರಲ್ಲ ಅಂತವ್ನು ಮಾಡ್ಕೊಟ್ರರು ಬಾಡ ಅವ್ನು ಹಾಗವ ಒಂದು ಕಂಪ್ಲೀಟ್
ಹದ್ನೈದ
ಹದಿನೈದು ಆಗ್ಯವಂತೆ ಇನ್ನ ಹದಿನೈದು ಅಗನ ಆಯ್ತು
ನಾನು ನಿನ್ನ ಆಗಲ್ ಹದ್ನೈದ ಹ್ಮ್ ನಿಮ್ದೊಂದ ಆದ್ರೆ ಹದ್ನೈದ್ ಹತ್ತ ನೋಡಿ ಈಗ
ಹಾ ಮತ್ತ ಐದು ಬರ್ತಾವ
ಹ್ಮ್ ಮತ್ತೆ ಐದು ಬರ್ತಾವ ಹದಿನೈದ್ ಅದ್ರೆ
ಹಾ ನನಗೆ ಹಿಂಗ್ ಐದ ಐದ ಬರೋದ ಗೊತ್ತಾಗಲ ಅದ ಏಸ್ಸನ ಬರ್ತಾವ ಮಾತಾಡ ಒಟ್ಟ ಚಂತನ ಬರ್ತಾವ ಎಷ್ಟ್ ಮಾತಾಡತ ಅಷ್ಟ ರೊಕ್ಕ ಬರ್ತಾವ ನನಗೇ ಏನ್ ಗೊತ್ತು ಹಿಂಗಂತ
ಪೈನ್ಸ್ಗಳು ಬಂದಾರಲ್ಲ ಏಳ್ನೂರು ಅವದಿಳ
ಹಾ
ಹಾ ಅವ್ ಎಷ್ಟಾಗವೇ ಗೊತ್ತೇನ ಟೋಟಲ್ ನಾಕ್ ನಾಕ ಸಾವಿರದ ಎಂಟನೂರ
ಅವದಿಗೋಳಣ
ಹಾ ಅವದಿಗಳು ಎಲ್ಲ ಲೆಕ್ಕ ಮಾಡಿದೆವು ಹಾ ನಾಕ್ ಸಾವಿರನ ಆಗಾವ ನಾಕ್ ಸಾವಿರದ ಐನೂರ ಐವತ್ತ ಏಳನ್ ಆಗಾವ
ನಮಗೂ ಬರಿ ಮುನ್ನೂರು ಅರವತ್ತು